ಹಲೋ ಹಲೋ
ಕೆಸ ತಲ್ಲ ನಾನ ಕಷ್ಟತ ಹ್ಮ ಊಟಾ
ಹಾ ಕಳಿಸತೀ ಮಾಡ ಏನ್ ಮಾಡಿದೀರಾ ಹಾ ಮತ್ತೆ ಊಟ ಏನಾಯ್ತು
ಲ್ಲದೆೆ ಅ ಸಾರು ಚಪಾತಿ ಹ್ಮ ಹ್ಮ ಹಲೋ
ಹಾ ಅ ವಾಷೂಮದ ನೀಡ
ಯಾವ ಬೇನಿಗಿದೆ ಯಾವ ಅಶೋಕ್ದೆ ಬನಡಾ ಹ್ಮ ಅಷಾ ಗಡ ಬೇವಿನ ಗಿಡ ಅಶೋಕದ ಗಿಡ ಇವೆಲ್ಲ ಅದ ಒಂದಿಷ್ಟ ಹಂಗೆ ಪಕ್ಷಿ ಅದ ಹ ಹಾ ನಮ್ಮ ಹತ್ರನ ಅದ ಹೌದು ಏನ ರತ್ನ ಪಕ್ಷಿ ಐತೆ ಕಾಗೆ ಐತೆ
ಹಾ ಹಾ ಹ್ಮ್ ಹೌದಾ. ನಿಂಜೆಲ್ಲ ನಾಷ್ಟ ಏನ್ ಮಾಡ್ತಾರೆ
ಹ್ಮ
ಮುೆ ಲಾಸ್ಟ್ ತ್ತ
ಹಓ ಅವಲಕ್ಕೆಪ್ಪಿಟ್ಟ
ಹಾ
ಇಡ್ಲಿ ವಡಾ
ಹಾ
ಹಾ ಅವಲಕ್ಕಿ ಉಪ್ಪಿಟ್ಟು ಇಡ್ಲಿ ವಡಾ ಮತ್ತೆ ಅದು ಏನಪ್ಪ ಅದು ಅಂದ್ರೆ ನೆನ್ಪ ಬರ್ತಲ್ಲ ಅದ ಅವ್ಲಕ್ಕಿ ಉಪ್ಪಿಟ್ಟು ಇಡ್ಲಿ. ಇಡ್ಲಿ ವಡಾ.
ಹ್ಮ ಹ್ಮ್ ಹ್ಮ ಮತ್ತ
ಇಂತ ಎಲ್ಲ ಮಾಡ್ತಾರೆ.
ಬರಲ್ಲ ಬಾಷ್ಟಲಿ ಚೆನ್ನಾಗೈತಿ ಅಂಗಾರ ನಿಮ್ಮ ವಸಂತಿ ನಿಲಯ ಚನ್ನಾಗಿದೆ ಹಂಗಾರೆ.
ಹಾ ಚೆನ್ನಾಗೈತೆ.
ತುಂಬಾ ಚೆನ್ನಾಗಿದೇಯಾ. ಚೆನ್ನಗ್ಗ ಹಾ ಮತ್ತೇರಿ ಆಯತ್ ನೋಡ್ರಿ ನಿಮ್ದರಿ. ಹ್ಮ್ ಸರಿ ಮತ್ತೇನ್ ವಿಶೇರಿ. ಲ್ಲ ವಿಚಾರ. ಹ್ಮ್ ನಿಮ್ ಕಡೆ ಎಮ್ ಎ ಎಸ್
ಮೂನ್ಮೂರ ಸರ್ತಿ
ಆ ರಿ ಹಾ ರೀ
ಮತ್ ರಿ
ಆ ರೀ ಮತ್ತೆ ರಿ. ಹ್ಮ್ ನಾವು ಬಂದು ಅತ್ತಿ ಪಪ್ಪಾಯನ ಗಿಡ
ಹಾ
ಮತ್ತೆ ಮಾನಿನ್ ಬಾಳೆನ್ನ ಗಿಡಾ ಶಿಪ್ಪಣ್ಣಿನ ಗಿಡ ನಾವ ಬೆಳತೀವ್ರೀ ಶೇಪಣ್ಣ ಹ ಗಿಡ ನಮ್ಮ ಸೈ ಸೈ ಎಲ್ಲ ಬೆಳಳ್ತಿ ನೋಡಿ
ಹ ಬಾರ ಬೀಡ ಪಗರೆ
ನಮ ಚೆನ್ನಾಗಾಗಿದೆ ನೋಡ್ರಿ ನಮ್ದ ಇದ ನಮ್ದ ಕಷೇಪಣಿಯಿಂದ ಬಂತಂದ್ರೆ ದಿನಕ್ಕೆ ಹತ್ತು ಲಕ್ಷ ಹತ್ತು ಲಕ್ಷ ನೋಡಿರಿ ಹ್ಮ ಹೌದ ಚೆನ್ನಾಗಿರ್ತದು ಉ ಕಡ ಹಾ ಗೂಗಲ್ ಪೇ ಹ್ ಹ ರೀ ಮತ್ತೆ ನಿಮ್ ಸಡಿ ಗುಂಡೆಕಾಯಿಗೆ ಗಿಡ ಸಿಗತಾವ ರೀ ಗುಂಡಿಕಾಯ ಗುಂಡಿಕಾಯ
ಒಂಡಿ
ಇಲ್ಲರೀ ಹೌದಾ ಮಾಹಿತಿ ಚೆನ್ನಾಗಿದೆ ಅಂಗೀ ನಿಮ ಸೈಡೆಲ್ಲ ಶರಿಗಂಧಾ ಮರರೀ ಶರಿಗಂಧಾ ಮರರೀ ಅಂತ ಚಗತಾವ ನಿಮ್ಮ ಕಾಲೇಜಿನ ಸುತ್ತಮುತ್ತ ಎಲ್ಲಾ ವಸಂತ ನಿಲಯದಲ್ಲಿ ಭೋಜನಾಲಯ ಮುಂದೆಲ್ಲ ಹಚ್ಚಿರ್ಬೇಕಲ್ವಾ
ಹ್ಮ್ ಇಲ್ಲ ಇಲ್ಲ ಅಕ್ಚ್ಚಲ್ಲ ಆಗಿಡನ್ಚ್ಚಿಲ್ಲ ಹ್ಮ್ಮ ಇಲ್ಲ ಬೇವನ್ ಮರ ತೆಂಗಿನ ಮರ ಅಶೋಕ್ ಗಿಡ
ಇ ವಸ್ತ ನಿಮ್ಮ ಭೋಜನಾಲಯದಲ್ಲಿ ಮಧ್ಯ ಇದ್ದಣ ಏನತ್ತುು ಊಟ
ಚಪಾತಿ
ಚಪಾತಿ ಅನ್ನ ಸಾಂಬಾರು ಅಲ್ಲಯ ಹ್ಮ ಮತ್ತೆ ಚೆನ್ನಾಗಿತ್ತು ಅಂಗ್ರ ಊಟ ಎಲ್ಲ ಅಲ್ಲ ಹೌದಾ ಮತ್ತೇನು ಮೆ ಬಲ್ ಎಂತ ಬರುತ್ತದೆ ಎಷ್ಟು ಬರುತ್ತದೆ
ಮಸಲ್ಲ ಒಂದು
ಹ್ಮ ಬರಲ್ಲ ಹಂಗಾರೆ ನಿಮ್ದು ಊಟ ಗೀಟ ಎಲ್ಲ ಚೆನ್ನಾಗಿರುಲತ್ತಲ್ವಾ ತುಂಬಾ
ಹಾ ತುಂಬಾ ಚೆನ್ನಾಗೇ ಇರ್ತದೆ
ಹೌದಾ ಹ್ಮ ಮತ್ತೆರಿ ನಿಮ್ ಕಡಿ ಹೊಲ್ದಾಗ ಏನ್ ಬೆಳತೀರಿ
ನಮ್ಮ ಅಲ್ದಾಗ ಹತ್ತಿ ಬೆಳಿತೀವಿ
ಮಳತ್ರಿ
ಮತ್ತೆ ಕಾಯಿ ಪಲ್ಯ ಬರ್ತೀವಿ
ಪದಾವ್ಯಾವು
ಸಾವಚ ಕ ಬ
ಸೊತ್ಯ ಕಾಯ
ಮೂಲಂಗಿ
ಮುಲ್ಲಂಗಗೆ ಓದು ಚೆನ್ನಾಗಿ ಉದ್ದ ಉದ್ದ ಇರ್ತವಲ್ಲ ಅವವ ಅಲ್ವ
ಹಾ ಅವೇ ಅವೇ
ಹೌದಾ ಚೆನ್ನಾಗಿರುತ್ತವ ಅಲ್ವಾ
ಹ್ಮ್ ಚೆನ್ನಾಗಿರ್ತೈತಿ ತಿ ನಾಕ
ತಿಂತಾರಲ್ವಾ
ಹ್ಮ್ ಶ ತ ಅಂತ
ಹ ಹೌದಾ ಏನ್ ಮುಂದೆ ಏನು ದಪ್ಪ ಇರುತ್ತೆ ಮತ್ತೆ
ಮೇಲ್ಗಡೆ ದಿಪ್ಪ ಇತ್ತ ಕೆಳಗಡೆ ಮತ್ತ ಹಳ್ಳಿ ಇತ್ತ
ತಪ್ಪು ತಪ್ಪು ಇದಿ ಇರ್ತಲ್ಲ ಇ ಇಲ್ಲೇ ಇಲ್ಲ ತಳಗಾಯಿನ ಟೊಳ್ಳೆ ಟೊಳ್ಳೆದಂಗ ಇರ್ತ್ತ ತ್ತಲ್ವಾ ಹ್ಮ ಚೆನ್ನಾಗಿರುತ್ತ ತಲವ ಅಂದರು ಹೌದಾ ನೀ ಏಲ್ಲಿ ಇರೋದ ಈಗ ಓ ವಿದು ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ ಅಲ್ವಾ ಹ ಚೆನ್ನಾಗ ಕಾಲೇಜ್ ಒಲ್ವದು ಇಲ್ಲ ಒಂದು ಇದು ಬಿ ಎಸ್ ಸಿ ಮಾಡಿದ್ರಾನ ಅಗ್ರಿ
ಹಾ ಹೌದು
ಕೃಷಿ ಮಹಾವಿದ್ಯಾಲಯ ಭೀಮರಂಗ ಗುಡಿ ಹಓದು ಚೆನ್ನಾಗಿದೆ ಚೆನ್ನಾಗಿದೆ
ಹಾ ಹೌದು ಚೆನ್ನಾಗೈತಾರೆ ನಿಂಗೆ
ಪರವಲ್ಲ ಆ ಪರವ ನಮ್ಮದಲಿ ನಿಮ್ ಬಲ್ಲಿ ಏನೇನು ಮಾಹಿತಿಯನ್ನು ನೀಡುತ್ತಾರೆ ನಿಮ್ಮ ಗುರುಗಳು
ಮಾಯ್ತಿ ಅನ್ರಿ
ಶಿಕ್ಷಣ ಆಯ ತರ ಪಾಟಡೇಲಿ
ಅವು ಅವು
ಚೆನ್ನಾಗಿರ್ತವ ಕ್ಲಾಸು ಚೆನ್ನಾಗಿ ಹೇಳೆ ತರಾ
ಹ್ಮ ಚೆನ್ನಾಗ ಹೇಳ್ತಾರೆ
ಮುಂಜಾನೆ ಎಷ್ಟು ಗೊತ್ತಗೊಂತಾರೆೀ ಮಿಂಜಲ್ ಎಷ್ಟು ಗಂಟೆಗೆ ಕ್ಲಾಸ್ ತಾವನ್ ಮುಂಜಾಲೀ
ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾರ್ ಆಗ್ತವ್ರ
ಮಂಜರೆ ಒಂಬತ್ ಗಂಟೆ ಸ್ಟಾರ್ಟ್ ಆಗಿ ಊಟ ಭೋಜನ ಏನು ಏನು ಕೊಡವಾ ಬ್ರ ಕೂಡ ಇ ನಿಮಗೆ ಫ್ರೀ ಆ ಅ ಹೇಳಬು ಉತ್ತರ
ಹೇಗಿಲ್ಲ ಅಂತ ಬಿಡ್ತಾರೆ
ಚೆನ್ನಾಗಿ ಹೇಳ್ತಾರ ಗುರುಗಳು ಎಲ್ಲಾ ಪಾಠ ಗೀಟ ತುಂಬಾ ಉತ್ತಮುತ್ತಮವಾಗಿ ಹೇಳುತ್ತಾರ ಪಾಠಗಳು
ಹ್ಮ್ ಅತ್ಯ ಉುತ್ತಮವಾಗಿ ಹೇಳ್ತಾರೆ
ಮತ್ತೆ ನ್ ಮತ್ತ ನ್ ನಡೆಸ್ತಾರೆ
ಸ್ವಲ್ಪ ಎದ್ದು ಬೇರೆ
ಹೌದಾ ಫುಲ್ ವಯಸ್ಸ ಎಲ್ಲ ಇದಾಗಂತೆ ಹೌದಾ ಚೆನ್ನಾಗಿದಯ
ಹ್ಮ್ ಅಷ್ಟೇಾರು ಹ ಏನೆಲ್ಲ ಸಮಯ ಕಲೆ
ಹ್ಮ್ ಖಾಲಿ ಇಲ್ವಾ ನೋಡಪ್ಪ ನಾವು ಎಕ್ಸಾಮ್ ಇದೆ ಓದ್ಬೇಕಲ್ವಾ ಅವತ್ತು ಅದಾ ಮುಂದಿನ ಪ್ರಿಪೇರ್ ಎಲ್ಲ ಓದ್ಬೇಕು ಈಗಲೇ ನಾವು
ಹೌದೇನು
ಇದೆ ತಿಂಗಳ ಇದುವೆ ಎಕ್ಸಾಮು
ಹ ಹಾ ಮ್ಯಾನಯಲ್ ಸಡ್ಮಿಷನ್ಸ್ ಏನಾರ
ಹೌದೌದೌದು ನಾಳೆ ನಮಗೆ ಕೀಟಶಾಸ್ತ್ರ ಅಂತಾರಲ್ವಾ ಅದು ಮ್ಯಾಾನುವಲ್ ಸಬ್ಮಿಷನ್ ಇದೆಯಾ ನಮಗೆ
ಹೌದಾ
ಹೌದು ನಿಮಗೆ
ನಮಗೂ ಆಯ್ತಾ ನಾಳೆ ಅ
ಹೌದಾ ಹೌದೌದ ಹೌದು ಹುಷಾರಪ್ಪಾ ಚೆನ್ನಾಗಿ ಬೆ ಸರಿ ತುಂಬಾ ಚೆನ್ನ ಅತ್ತಮ ಉುತ್ತಮ ಚಿತ್ರ ಇಿಸಿದ್ರೆ ನಿಮ್ಗೆ ಚಛಲೋ ಮಾರ್ ನೀಡುತ್ತಾರೆ ಹತ್ತುಮುತ್ತ ಮಾ
ಹೌದೌದೌದು
ನೀವು ಹೆಂಗಗೆ ಅಂಗಸವರು ಮಾರ್ಸ್ ಅನ್ನು ಕೊಡ್ತಾರ ಅಲ್ವಾ ಚೆನ್ನಾಗಿ ನೋಡ್ರಿ ಚೆನ್ನಾಗಿ ಇಿಸ್ರಿ ಹ್ಮ ನೀವೇನು ಊರಿಗೆ ತಾನೇ ಹೋಗಿಲ್ವಾ ಇನ್ನ
ಅಲ್ಲೋಗ್ಬ
ಹ್ಮ ನಿಮಗೆ ರಜಾವವನ್ನು ಕೊಟ್ಟಿಲ್ವಾ ಕೊಡ್ತಾರ ತಾನೇ ಹ್ಮ್ ಯಾವಾಗ ಕೊಡ್ತಾರ ಹ ಇನ್ನು ಮೂರು ದಿನದಲ್ಲಿ ಕೊಡ್ತಾರ ಹ್ಮ ಇನ್ನಮ್ಮರ್ ನಿಮ ಮುರ ಎಂಗಡಕ್ಕೆ
ತುಂಬಾ ಜೋರಾಗೆ ನಡತಿದ್ರ ನಮ್ಮೂರಗೆ
ಹೌದಾ ನಿಮ್ಮ ಮೋರಮದಲ್ಲಿ ಎಷ್ಟು ದೇವರನ್ನು ಇರ್ತವೆ
ಅದು ಬೆ
ಯಾಕ ನಿಮ್ಮ್ ಊರಲ್ಲಿ ನೀ ಇಲ್ಲವಾ
ನ್ ರಲ್ಲಿ ಾರ್ ಎಷ್ಟ ದೇವ್ರು ಹೆಂಗ
ಹೌದಾ ಚೆನ್ನಾಗಿರ್ತವಲ್ಲಲ್ಲ ಮತ್ತನ್ ಸರಿಯಲ್ಲಾ
ಮತ್ತೇನಿಲ್ಲ ಖಾಲಿರ
ಹ ಮತ್ತೇಏನ್ ನಡ್ಸೀರ ಅಲ್ವಾ
ಏನಿಲ್ಲ ಗಿಡಬಡ ಹಂಗ ನೋಡ್ಕೊಳೋದು ತಿರಗದು ಬರೇ ಇದೆ
ಹೌದಾ ಮತ್ತೆ ನಿಮ್ಮೂಊರ ಹೌದಾ ಗಿಡಗಳು ಯಾವ್ಯಾವ ಇದಾವ ನಿಂಬಲ್ಲಿ
ಹ್ಮ ಬೇವಿನ್ ಮರ ತೆಂಗಿನ ಮರ
ಬೇವಿನ್ ಮರ ತೆಂಗಿನ ಮರ
ಅಶೋಕುಮಾರ ಮತ್ತೆ ಇದು ನುಗ್ಗೆಕಾಯಿ ಗಿಡ
ಗಾಯಗಡ
ಬಾದಾಮೀ
ಬಾದಾಮಿ ಬಾದಾಮಮ್ಮ ಅಂದ್ರೆ ಹೆಂಗಿರುತ್ತೆ ಇವೆ ದಪ್ಪ ಇರ್ತವೆ ಗುಂಡು ಗುಂಡ ರ್ತ ತಾನೆ ತುಂಬಾ ಚೆನ್ನಾಗಿರ್ತವೆ ರುಚಿ ರುಚಿ ಆಗಿರುತ್ತವೆ ಅವು ತುಂಬಾ ರುಚಿ ಚಿ ಆಗಿರ್ತವೆ ಹ್ಮ್ ಮತ್ತೆ
ಮತ್ತೇನಿಲ್ಲಾರೀ ಎಲ್ಲಾ ನೀವ್ ಹೇಳ್ಬೇಕಕ್ ನಮ್ಮ ಹತ್ರ ಏನೇನೆಲ್ಲ
ನಮಗೆ ಕ
ಹ
ಮಾಡಕರ ಹ
ಹಲೋ
ಹಾ ತಾನ ಹ್ಮ್ ಕಾಲು ಮಾಡದಕ್ಕೆ ತುಂಬಾ ಹೃದಯ ಧನ್ಯವಾದಗಳು
ಕಾಲ್ ಮಾಡದಕ್ಕೆ ಧನ್ಯವಾದ